ಹಲೋ ನಮಸ್ತೆ ಕುಬೇರ.
ಊಟ ಆಯ್ತಾ?
ಹು ಆಯ್ತು ಕುಬೇರ, ನಿಂದು?
ಆಯ್ತು, ಏನ್ ಮಾಡ್ತಿದಿರಾ?
ಏನಿಲ್ಲ ಕುಬೇರ ಸುಮ್ನೆ ಮೊಬೈಲ್ ನೋಡ್ಕೋತಾ ಕೂತಿದಿನಿ ನೋಡಿ.
ಹೌದಾ, ಹರೀಶ್ ಚೆನಾಗಿದಿವಿ, ನೀವು?
ನಾ ಚೆನ್- ಚೆನ್ನಾಗಿದಿನಿ, ಮನೆಲಿ
ಹಾ ಚೆನ್ನಾಗಿದಾರೆ ಎಲ್ರೂ. ನಿಮ್ ಮನೇಲಿ?
ಹ್ಮ್ ನಮ್ಮನೇಲ್ ಚೆನ್ನಾಗಿದಾರ ಕುಬೇರ.
ಹರೀಶ್ ನನ್ಗೆ ..
ಹ್ಮ್
ಒಂದು ಸಲಹೆ ಬೇಕಿತ್ತು ನಿಮ್ಮಿಂದ
ನನ್ನಿಂದಾನ
ಹಾ
ನಮನ್ ನನ್ನಿಂದ ಆದ್ರೆ ಕೊಡ್ತೀನಿ ಇಲ್ಲಾಂದ್ರೆ ನನಗ ಗೊತ್ತಿಲ್ಲ ಅಂದ್ರಿ ಏನು ಮಾಡಕ್ ಆಗಲ್ಲ
ಹಾ ಸರಿ ನಿಮ್ ಕೈಲ ಅಲ್ಲ ನಾ ನಿಮ್ ಒಪಿನಿಯನ್ ಹೇಳಿ ಸಾಕು ಏನ್ ಹೆಂಗ್ ಮಾಡದಂತ
ಹಾ ಹಾ ಕೇಳಿ ಕೇಳ್ಬೇಕ ಬರ
ನಾನಂದು ಪಾರ್ಕ್ ಮಾಡ್ಬೇಕಂತ ಅನ್ಕೊಂಡಿದೀನಿ ಹರೀಶ್
ಪಾರ್ಕ
ಹಾ ಪಾರ್ಕ್
ಹ ಹಾ ಯ್ದಾರ್ತು
ಆ ಈ ಆ ಪಾರ್ಕ್ ಹೆಂಗಿರ್ಬೇಕಂದ್ರೆ ನನ್ಗೆ ಅಲ್ಲಿ ನಾನು ವೆರೈಟಿ ವೆರೈಟಿ ಸಸಿಗಳನ್ನ ನೆಡ್ಬೇಕು ಆ ಸಸಿಗಳು ನನ್ಗೆ ಒಂದು್ ಹತ್ತು ಹತ್ತ ವರ್ಷ ಆದ್ಮೇಲೆ ನನ್ು ತಿನ್ನಕ್ಕೂ ಆಗಿರ್ಬೇಕು ಮತ್ತ ಮಾರ್ಕು ಆಗಿರ್ಬೇಕು ನನ್ಗೊಂದ್ ರೀತಿ ಉಳಿತಾಯಏನೂ ಆಗಿರ್ಬೇಕ ಅದ
ಹಾ ತರಾಮ
ಹಾ ಆ ತರ ನನಗೆ ಯಾವ್ಯಾವ ಸಸಿಗಳ ನೆಟ್ರೆ ಚೆನ್ನಾಗ ಆಗುತ್ತೆ ಅಂತ ತ ಹೇಳ್ಕೊಡಿ ಸ್ವಲ್ಪ ಅಂದ್ರೆ ಫ್ಯೂಚರ್ ಅಲ್ಲಿ ಹಾ ವಿಚಾರಲ ಸಸಿಯಿಂದ ಇನ್ಕಮ್ ಬರ್ಬೇಕು ಆರ್ ತಿಳ್ಳಿ
ಹ್ಮ್ ಹ್ಮ್ ಹ್ಮ್ ಹ್ಮ್ ಆತರ ಆತರ ಅಂದ್ರೆ ನಮ್ ಕಡೆ ಒಂದು ಮಾವಿನ ಹಣ್ಣ ಆಯ್ತು
ಹಾ
ಹಾ ಮತ್ತೆ ಕಿತ್ತಾಳೆಹಣ್ಣು ಮುಸಂಬಿ
ಹಾ ಹಾ
ಹ್ಮ್ ಅದೊಂದಯ್ತು ಸಪೋರ್ಟ ಇದ್ರೆ ಸಪೋರ್ಟ ಸಪೋರ್ಟ ನಡಿ
ಸಪೋರ್ಟ್ಂದ ಚೆನ್ನಾಗಿ್ ಬರುತ್ತಲ್ಲ
ಹಾ ಸಪೋಟ ಚೆನ್ನಾಗಿ ಬರುತ್ತೆ ಮತ್ತೆ ತೆಂಗಿನ ಗಿಡ ೆ ತೆಂಗಿನ ಗಿಡನುೂ ಇಡಿ ಅದನ್ನು ಚೆನ್ನಾಗಿ ಇರ್ತೈತಿ ಯಾಕಂದ್ರೆ ಹ್ಮ್ ಬಿಸಿಲುಗಾಲದಲ್ಲಿ ಇನು ಮಾರಾಟ ಕಕತಿ ಏಳ್ನೀರು
ನ ಬಿಸಲಲ್ಲಿ
ಹಾ ಅದು ಚೆನ್ನಾಗಾಗಿ ಆಕತ್ತ ಇನ್ನು
ತೆಂಗಿನಕಾಯಿ ಮತ್ತೆ ವರ್ಷಕ್ಕೆ ಎರಡಿನ ಮೂಗ ಬೆಳೆ ಬರುತ್ತಲ್ಲಾ ಇ
ಹಾ ಒಂದು ಮಾವೇರುಣ್ಣು
ಹಾ
ಕಿತ್ತಾಳೆ ಹಣ್ಣು
ಹಾ
ಹಾ ಮತ್ತೆ ಸಫೋಟಾ ತೆಂಗಿನ ತೆಂಗಿನಕಾಯಿ
ತಂಗಂತ ಹ
ಬಾಳೆಹಣ್ಣ ಹಾಕಿದ್ರೆ ಹಾಕ್ಬೋದು ಆ ಆತರ ಏನಿಲ್ಲ ಅಂದ್ರೆ ಮನೆಯಲ್ಲಿ ಹ ಆಗ್ಬೋದು ಪಳೆಣು ಈಕಡೆ ನಮಗ್ ಉಳ್ತಾ ಏನ ಮಾಡ್ತ ೈತಿ ನಮಗ್ ಚಿನ್ನಕ್ಕೂ ಆಗ್ಬು ಹ ಅಂದ್ರೆ ಅದೇ ಚೆನ್ನಾಗಿ
ಹೂವಿನ ಗಿಡ ಎಲ್ಲ ಹಾಕ್ಬೋದಲ್ಲ ಅ ರೀ
ಹಾ ಹೂಿನ ಎ ಆಗ್ಬೋದು ಗುಲಾಬಿ ಅದು ಮಾರಾಟಕ್ಕ ಇರ್ತೈತಲ್ಲಾ ಹಾ ಮಾರಾಟಕ್ಕ ಇರ್ತೈತಿ ಅದು
ಅದ ರೇಟ್ ಕೂಡ ಚೆನ್ನಾಗಿರುತ್ತಾರ್ದ
ಹಾ ಹಾ ಅಂದ್ರೆ ದೊಡ್ಡ ಗಿಡ ಆಗ್ಬೇಕಲ್ಲ ದೊಡ್ಡ ಗಿಡ ಗುಲಾಬಿ ಹ್ಮ್ ಅದ್ರಲ್ಲಿ ನಾನಾ ತರ ವೆರೈಟಿಗಳು ಬರ್ತವೆ ಒಂದು ವೈಟು ಒಂದು ಗುಲಾಬಿ
ಹಾ ಒಂದು ಎಲ್ಲೋ ಕಲರ್ ಬರುತ್ತೆ
ಹಾ ಕಲರ್ ಕಲರ್ ಬರುತ್ತೆ ಹ್ಮ್ ಆತ
ಹೂೋಗಿರ್ತಾವಲ್ಲ ಅರಿ ಆ ಪಿಡಾಕರಿನ ತಂಪಿಗೆ
ಹಾ ಹಾ ಹಾ ಹಾ ಹಾ ಹಾ ಹಾ ಹಾ
ಅಂತಾವೆಲ್ಲ ಹೌಖ್ಯ ಬಿಡ್ತಾವಲ್ಲ
ಹಾ ಅವು ಚೆನ್ನಾಗಿ ಬರತೈತೆ ಅಂದ್ರೆ ಅವುಕ ರೇಟ್ ಜಾಸ್ತಿ ಅಲ್ಲ
ಅಡೆಕ್ಗೆ ಅವ್ರೇಬೇಕಲ್ಲ
ಒಹ್ ಒಹ್ ಹ್ಮ್ ಅವ್ರು ಹಾಕಿದರೂ ಇನ್ನೂ ಚೆನ್ನಾಗಿ
ಅದೇ ಏನ್ ಕಮ್ಮಗ ಬರುತ್ತೆ ನಮಗೆ.
ಹ್ಮ್
ಹತ್ತಿನೆ ಮಾಡಬಾರದು ನಿಮ್ಮ ಕಾಲದಲ್ಲಿ
ಅದ್ರಲ್ಲಿ ನಂಗೆ ಗೊತ್ತಿರೋದು ಇಷ್ಟೇ ಕುಬೇರ ಅದರ ಬಗ್ಗೆನು ಗೊತ್ತೊಲ್ಲಾ. ನಂಗೆ ಗೊತ್ತಿದ್ರೆ ನನ್ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಅವ್ರ ಹತ್ರ ಕೇಳ್ಕೊಂಡು ಬೇಕಾದ್ರೆ ನಿಮಗೆ ಹೇಳ್ತಿನಿ ನಾನು.
ಹಾ ಹಾ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಎಂಪಿ ಏನಾದ್ರು ಮಾಡ್ತಿದೀರಾ.
ಹಾ
ನಿಮ್ ಫ್ರೆಂಡ್ಸ್ ಯಾರಾದ್ರೂ ಅಗ್ರಿಕಲ್ಚರ್ ಮಾಡ್ತಿದ್
ನಮ್ ಫ್ರೆಂಡ್ ಅಲ್ಲಿ ಅದರೆ ಅಗ್ರಿಕಲ್ಚರ್ ಅಲ್ಲಿ ಅಂದ್ರೆ... ! ಅವರೆಲ್ಲ ಸಸಿಗಳು ಕೊಡ್ತಾರೆ ಫ್ರೀಯಾಗಿ.
ಪ್ರಿಯಾಗ್ ಕೊಡ್ತಾರಾ.
ಹೂ ಫ್ರೀ ಆಗಿ ಕೊಡ್ತಾರೆ ಸಸಿಗಳು.
ನನ್ ನಂಗೆ ಒನ್ಸ್ವಲ್ಪ ಇಸ್ಕೊಡ್ತೀರಾ ನಾನು ಸ್ವಲ್ಪ
ಓಹ್ ಹಾ - ಹಾ ಹಾ ಬರ್ರಿ ನಾ ಫೋನ್ ಮಾಡ್ತೀನಿ ಒಂದು ಆಟೋ ತಗನ್ ಬಂದ್ಬಿಡ್ರಿ ಇಕ್ ಹಾಕೊಂಡು ಹೋಗ್ಬಿಡ್ರಿ ಅಂತೇ.
ನಿಮ್ ಫ್ರೆಂಡ್ಸಗ್ ಒಂದು ಮಾತು ಕೇಳಿರಿ.
ಹಾ - ಹಾ
ನಾವುನು ಫ್ರೆಂಡ್ಯಿಂದ ತಗನ್ ಬಂದಿರೋದು. ಅರಣ್ಯ ಇಲಾಖೆ ಅಲ್ಲಿಂದ ಹೋಗ್ ಏನೋ ಲಿಂಕ್ ಮಾಡಿ ಕೊಟ್ರು ಕೊಡ್ತಾರೆ ಆತರ ಏನಿಲ್ಲ. ಅರಣ್ಯ ಇಲಾಖೆಗೆ ಹೋದ್ರೆ ಕೊಡ್ತಾರೆ ಅವ್ರು.
ಒಹ್ ಅರಣ್ಯ ಇಲಾಖೆಗೆ ಕಂಡ್ರೆ ಫ್ರೀ ಕೊಡ್ತಾರಾ ಅವ್ರು
ಹಾ ಅಂದ್ರೆ ನೀರು ನಂಬು ಹೊಲದು... ನ್ನೀರು
ಹಾ ಹಾ
ಹ್ಮ್ ಅವು ತಗೊಂಡು ಹೋಗ್ಬೇಕು. ಹೊ ಎಷ್ಟ್ ಎಕ್ರೆ ಐತಿ. ಹೊಲದ ಹೊ ಹೊಲ ಸುತ್ತ ಮುತ್ತಾ ಯಾವ್ಯಾವ ಗಿಡ ಆಗ್ಬೋದು.
ಹ್ ಅಂದ್ರೆ ಪಾನಿ ಅಂತಾರಲ್ಲ ಪಾನಿ ತಗೊಂಡು ಹೋಗ್ಬೇಕ .
ಆ ಅಹ್ ಹಾ ಪಾನಿ ಪಾನಿ ತಗೋ . ಹೊಲದ್ ಹ್ಮ್ ಅಂದ್ರೆ ಅವ್ರ್ ಫ್ರೀ ಆಗ್ ಕೊಡ್ತಾರೆ. ಹಾಮ್ ಆಮ್ ಕೊಡ್ತಾರೆ. ಅದ್ರಿಂದ ಬಾಳ ಬ್ ಬಾಳ ಬಾಳ ಬೆನಿಫಿಟ್ ಆಗ್ತೈತಿ.
ಹೌದ್ ಹೌದು ಏನಿಲ್ಲ ಅಂದ್ರು ತೆಂಗಿನ ಕಾಯ್ಗೆ ಮುನ್ನೂರು ನಾನೂರು ರುಪಾಯ್
ಹ್ಹಾ
ದ
ಮತ್ತೆ ಹ್ಹಾ ಇನ್ನೊಂದು ಇ-ಇ-ಇ ಇನ್ನು ಇನ್ನೂ ಒಂದು ಗಿಡ ಐತಿ ನೋಡಿ ಅದು ಬಾಳ ದೊಡ್ಡದು ಬರತೈತಿ. ಹಣ್ ಬಾಳ ಅಣ್ಣದು ಬಾಳ ದೊಡ್ಡದ್ ದೊಡ್ದಿರು ಅದ್ರ್ ಒಳಗಿಂದ ಬೀಜ ಬರುತ್ತೆ ದೊಡ್ ದೊಡ್ ಬೀಜ. ಅದನ್ ನಾವ್ ಸುತ್ಕೊಂಡ್ ತಿಂತೀವಿ ಅದ್ರ್ ಗಿಡದ್ ಹೆಸ್ರ್ ನೆನಪ್ ಬರ್ತಿಲ್ಲ ನನಿಗೆ.
ಹ್ಹಾ ಇದಾ ಹಲಸೆ ಹಣ್ಣು.
ಹ್ಹಾ ಹಾಲ್ಸೆ ಅಂದ್ರೆ ಬಾಳ ದೊಡ್ದ್ ದೊ-ದೊ-ದೊ ದೊಡ್ದಾಗಿ
ಅದೆ ಅದೇ ಹಲ್ಸೇ ಹಣ್ಣ್
ಹ್ಹಾ ಕಲ್ಲಂಗ್ ಕಲ್ಲಂಗಡಿ ತಿಂತಿವಲ್ಲ ಆತರ ದೊಡ್ಡ ದೊಡ್ಡ ಬರ್ತವ್ ಅಂದ್ರೆ ಮೇಲ್ ಮರದ್ ಮೇಲ್ ಬರ್ತಾವಲ್ಲ
ಅದೇನೇ ಹಲಸಿನನ್ ನಾಮ್ ಈ ಹೋದಾಗೆಲ್ಲ ಅವೆಲ್ಲ
ಹ್ಹಾ ಅದ್ ಅದ್ ಹಾ ಹ್ಹಾ ಅದ್ ಅದು ಇದು ಅದ್ ಹಾಕ್ದ್ರೆ ಏನೋ ಮಸ್ತ್
ರಿ ಅದ್ ಸ್ವಲ್ಪ ಹ್ ಬೆಳೆದ್ ಒಳ್ಳೆ ದೊಡ್ ಮರ
ಹಾ ಬೇಕದು ಹ್ ಹಾಕ್ಬೇಕಾದ್ರೆ
ಹ್ಮ್ ಯಾಕ್ ಅದೇ ಯಾವ್ದೆ ಗಿಡ ಆಗ್ಲಿ ಯಾವ್ದೆ ಸಸಿ ಆಗ್ ಕ್ಲಿಕ್ ಒಶು ಒಟ್ಟು ತಿನ್ನೋ ತ್ತುವಾಗಲಿ ಐದರಿಂದ ಎಂಟು ವರ್ಷದ್ ಮೇಲೆ ಹೋಗಲೇಬೇಕು
ಅಲ್ಲಾ ಅಂದ್ರೆ ಚೆನ್ನಾಗಿ ಬರ್ತಾ ಅವು
ಹೂ ಅವಾಗ್ಲೇ ಫಲ ಕೊಡುವುದು ನಮಗೆ ಹೂ ಇಲ್ಲಾಂದ್ರೆ ಎಲ್ಲಿಂದ ಬರೋದೇ ಇಲ್ಲ ಇನ್ನು ಬಾಳೆಹಣ್ಣು ಆಗಲಿ ಅದೇನು ಒಂದು ವರ್ಷಕ್ಕ ಬಂದ್ ಬಿಡ್ತವು ಅದರ ಲೆಕ್ಕ ಇಲ್ಲ ಬಾಳೆಹಣ್ಣು ಯು ಮರದಲ್ಲಿ ಮಾತ್ರ ಐದರಿಂದ ಎಂಟು ವರ್ಷ ಹೋಗಲೇಬೇಕು
ದೊಡ್ಡ ದೊಡ್ಡ ಮರ ಅದಾ ತೆಂಗಿನಕಾಯಿ ಆಗಿರಬಹುದು ಇಲ್ಲ ಹಲಸಿನ ಹಣ್ಣು ಆಗಿರಬಹುದು ಸಪೋಟನ್ನು ಅಲ್ಪಾಕ ನಾಲ್ಕು ವರ್ಷ ಆಯ್ತು
ಫೋಟೋ ಚೆನ್ನಾಗಿ ನೋಡಿ ಇನ್ನು ಹಾಕಿದ್ರೆ ಹ್ಮ್
ರೇಟ್ ಕೂಡ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಒಳ್ಳೆದಲ್ಲ
ಆರೋಗ್ಯಕ್ಕೆ ಚೆನ್ನಾಗದು
ಅದೇ ಹರಿಷ ಎಲ್ಲ ನೋಡ್ತಿದ್ದೀವಿ ಯಾವ್ಯಾವ ಮರ ಹಾಕೋಣ ಏನೇನ್ ಮಾಡೋಣ ಅಂತ ಅಂದ ಒಳ್ಳೆ ಗಾರ್ಡನಿಂಗ್ ಆದ್ರರು ಮಾಡೋಣ ನಾನು ಹ
ಹಾ ಹಾ ಹಾ ಹಾ
ಈಗಿರ ಈ ಫಾಸ್ಟ್ ಫುಡ್ಗೆಲ್ಲ
ಹಾ
ಕೆರಂದರೆ ಚೆನ್ನ ಈ ತರಕಾರಿ ಬೆಳ ಚೆನ್ನಾಗಲ್ಲ ರೀ
ತರಕಾರಿ ಒಂದ ಿಸ್ ತರಕಾರಿ ಬೆಳದ್ರೆ ಏನು ಉಪಯೋಗಿಲ್ಲ ಅಷ್ಟೊಂದು ಉಪಯೋಗಿಲ್ಲ ಕುಬೇರ ಅವ್ರೆ ಅದು ಸಾಲ ಈಗ ಒಂದ್ ಕಡೆ ಹಾಕಿದ್ರೆ ಈಗ ಬೆಳೆ ಹಾಕ್ತೀವಿ ಕೈಗೆ ಬರಲ್ಲ ಹಂಗ ಆಗ್ಬಿಡ್ತೈತಿ ಕ
ಹ ಹಂಗಾಗಿಬಿಡತ್ತಾ
ಹಾ ನೀವ ಎಷ್ಟು ಬೆಳೆ ಹಾಕದ್ರರು ತಕ್ಷಣ ರೇಟ್ ಸಿಗಲ್ಲ ಹ್ಮ್
ಕಂದ್ರೆ ಆ ಹಾ ಹೊರತ ಆಗ್ಬಿಡುತ್ತಪ್ಪ ತುಂಬಾ ಲಾಸ್ ಆಗ್ಬಿಡ ಚತ್ರಿತ್ರರೆೆಯ ಎಲ್ಲ
ಹು ಹೂ ಬಾಳ ಲಾಸ ಆದ್ರಿ. ಬಾಳ ಲಾಸ್ ಆಗ್ಬಿಡ್ತತಿ
ಕರೆಕ್ಟ್ ಇರ್ಬೇಕು ಎಲ್ಲಾ ಕಡೆ ಇಲ್ಲ ಅಂದ್ರೆ ಎ ಶಾನಬಾಗ್ ಬೇರೆ ಬೆಳೆ ಬೆ ಬೆಳೆಸಕಳ್ಬೇಕ್
ಆ ಇದೆ ವರ್ಷ ನೋಡಿ ಹೋದ ವರ್ಷ ಎಸ್ಟ್ ಇತ್ತ ಅದೇ ಮೇ ಕ್ಕೆ ಜೋಳದ ಹೇಳ್ತೀನಿ. ಹೋದ ವರ್ಷ ಎ ಎರಡು ಸಾವಿರದ ಐದನೂರ ಐನೂರ ಐವತ್ತು ರೂಪೇ ಒಂದ ಕಿವಂಟಲ್ ಇತ್ತು.
ಹ ಹಾ
ಆ ಹೋದ ವರ್ಷ ಎರಡಸಾ ದ ಇಪತ್ತನಾಲ್ಕು ಇಪತ್ತಐದು ಹು ಇ ವರ್ಷ ಚನೌನ ಮೇ ಎರಡಸಾವಿರದ ಆ ಮು ಎರಡ ಸಾವಿರದ ಮುನೂರ ರೂಪಾಯಿ ಎರಡ ಸಾವಿರದ ಎರಡುನೂರ ರುಪಾಯಿ ಇನ್ನೂರ ರುಪಾಯಿ ಡೌನ ಆಗೈತಿ. ಅದೇ ಮೆಕ್ಕೆಜೋಳ. ಹದಿನೆಂಟುನೂರು ಹತ್ತೊಂಬತ್ತುನೂರು ಯಾಕೆ ಹಂಗಾಯ್ತು. ಒಂದು ಗೊತ್ತಿಲ್ಲಾ ಅತರ ಹು ಇಲ್ಲ ಕುಬೇರ ಅವರೇ ನನ್ ನೋಡಿನಿ ಅಲ್ಲ ನನ್ ಎಷ್ಟು ಅಂದ್ರೆ ಅವ ಐದು ವರ್ಷದ ಹಿಂದೆ ನೋಡ್ತ ಇದ್ದೆ ಅವಾಗ ನಾನು ಹದಿನ್ಯದು ರೂಪಾಯಿಗೆ ಮಾರಿದೆ ಮೆಕ್ಕೆಜೋಳ ಅವಾಗಿಂದ ನಲವತ್ತಮೂರ ಕ್ವಿಟಲ್ ಬಂದಿತ
ಹಾ
ಹು ಅವಾಗಲಿಂದ ನೂ ರು ಇನ್ನೂರು ಜಾಸ್ತಿನಾ ಆಗ್ತಾ ಬಂತಯತಿ. ಇ ವರ್ಷ ಎರಡನೂರ ಕಮ ಮಾಡ ಬಿಟ ಟ್ಟರ ಹಾ ಪ್ರತಿ ವರ್ಷ ಎರಡನೂರ ಎರತಾನೆ ಬಂದ್ಯತಿ.
ಹ ಹಾ ಇವತ್ತ ಅದೆ ಗೆದದ ಇನೂರು ರೂಪಾಯಿ ಕಡಿಮೆ ಆಗಿದೆ.
ಇ ವರ್ಷ ಎರಡನ್ನೂರು ಮುನ್ನೂರು ಹಂಗ ಇಳಸ ಬಿಟ್ಟರೆ.
ಅದೆ ಯಾರಿಗ ಶೇರ್ ಮಾಡ್ತೀರಾ. ಕಷ್ಟ ಇದೆ ಎಂತದು. ಅಲ್ಲ
ಹಾ ಏನ ಮಾ ಮಾಡಬೇಕು. ಅದರ ಬೇರೆ ಮನೇನು ಸೋರತಯ್ತಿ ಎಲ್ಲ ಸೊರತವೆ.
ಈಗ ಮಾಡ್ಬೇಕ ಅಂದ್ರೆ ಲಾಬ ಲಾಬ ಮಾಡ್ಕಬೇಕ್ ದುಡ್ಡಿ ಗಾ ಮತ್ತೆಏನ್ಲ ಸಾಬ್ರು ರೆಡಿ ಆಗಿರ್ಬೇಕು ನಾವ ಅದದ ಬೇಡ ಇದ ಅಂತ ಇರ.
ನಾನು ಒಂದು ಮಾತು ಹೇಳುವುದಿಲ್ಲ. ಈಗ ಅದನ್ನೇ ತೆಗೆದುಕೊಳ್ಳಿ, ಮೊದಲು ನನ್ನ ಬಳಿಯೂ ಹಣವಿಲ್ಲ, ನನ್ನ ಬಳಿಯೂ ಹಣವಿಲ್ಲ, ನಾನು ಕೃಷಿ ಕೆಲಸ ಮಾಡುತ್ತಿರುವಂತೆ ಹಣವನ್ನು ತೆಗೆದುಕೊಂಡಿದ್ದೇನೆ. ನಾನು ಹಿಂತಿರುಗಿಸಲಿಲ್ಲ ಅಂದ್ರೆ ನಾನು ಏನು ಮಾಡಬೇಕು
ಹಾ
ನಾನು ಬಡ್ಡಿ ಕಟ್ಟಬಹುದು ಅಥವಾ ನಿಮಗೆ ಹಣ ನೀಡಬಹುದು.
ಹಾಹಾ ನಾವು ಎಲ್ಲವನ್ನೂ ಸ್ವೀಕರಿಸಬೇಕು ಮತ್ತು ನಮ್ಮ ಜೀವನವನ್ನು ಓದಬೇಕು.
ಹ್ಮ್
ಸರಿ ನಾನು ಹೊರಡುತ್ತಿದ್ದೇನೆ.
ಹಾ ಸರಿ
ಸಾರಿ ಎರ್ಲಾ
ಹಾ ಸೀರೆ